ಹೇಳೆ
ಹಾ ನಮಸ್ಕಾರ ಹೇಳ್ತಿ ಕೇಳಿಸುತ್ತೀವಿ ಏ ನನ್ನಾದರು
ಹೌದು ತುಂಬಾ ಚೆನ್ನಾಗಿಯೇ ಕೇಳಿಸುತ್ತಿದೆ
ಹೇಗಿದ್ದೀಯಾ
ತುಂಬಾ ಆರಾಮವಾಗಿದ್ದೇನೆ ನಾವವು ಇವತ್ತು ಯಾವ್ದಾರು ಒಂದು ವಿಷಯದ ಬಗ್ಗೆ ಮಾತನಾಡೋಣವೇ
ಹಾ ಮಾತಾಡೋಣ ಯಾವುದರ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕ ಸಂಸ್ಕೃತಿ ಯಾವ್ದೋ
ಒಳ್ಳೆಯ ಸಂಭಾಷಣವನ್ನೇ ಯಾವಾಗಲೂ ಆಯ್ಕೆ ಮಾಡತೀಯ ನನಗೆ ತುಂಬಾ ನಿನ್ನ ಮೇಲೆ ಇದಿದೆ ಗೌರವ ಇದೆ ಹೌದ ಹೌದು ಹ ಹೇಗಿದೀಯಾ ನೀನು
ಹಾ ಚೆನ್ನಾಗಿದ್ದೇನೆ ನೀನ್ ಹೇಗಿದ್ದೀಯಾ
ನಾನು ಚೆನ್ನಾಗಿದ್ದೇನೆ
ಸರಿ
ಬಹಳ ಒಳ್ಳೆಯ ವಿಷಯ ಕರ್ನಾಟಕದ ಸಂಸ್ಕೃತಿ ಎಂದರೆ ನಿನಗೆ ಏನು ನೆನಪಾಗುತ್ತೆ ತದೆೇ
ಸೊ ನಂಗೆ ಮೊದಲು ನನಗೆ ಕನ್ನಡ ಭಾಷೆ ನೆನಪಾಗುತ್ತದೆ ಮತ್ತು ನಮ್ಮ ಹಬ್ಬಗಳ ಕಲೆ ಸಂಗೀತ ನೃತ್ಯ ಉಡುಗೆಯ ಆಹಾರ ಮತ್ತು ಪರಂಪರೆ ನೆನಪಾಗುತ್ತದೆ ನಿಮಗೆ
ಹೌದೌದು ನನಗೂ ಹಾಗೆ ಕನ್ನಡ ಭಾಷೆ ವಿಶೇಷವಾದ ಸ್ಥಾನ ಯಾಕೆ ಇದೆ ಗೊತ್ತಾ ನಿನಗೆ
ಹಾ ನನಗೆ ಖಂಡಿತ ಗೊತ್ತು ಕನ್ನಡವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀಮನ್ ಶ್ರೀಮಂತಕ್ಕೆ ಭಾಷೆ ಒಂದು ಕನ್ನಡ ಅಂಬೋುದೇ ಅಲ್ವಾ ಅನೇಕ ಕವಿಗಳು ಮತ್ತುಹಿ ಸಾಹಿತಿಗಳು ಕನ್ನಡ ಸಾಹಿತ್ಯವನ್ನೇ ಸಮೃದ್ಧಿಗೊಳಿಸಿದ್ದಾರೆ ಸಾಹಿತ್ಯಗಳು ನಮ್ಮ ಕನ್ನಡ ವ ದಿಸಿಕ್ ಕ್ಕೇನು ಕೃತಿಗಳಿಗೆ ಎಷ್ಟು ಜ್ಞಾನಪೀತಿ ಪ್ರಶಸ್ತಿ ಬಂದಿದ್ದೇವಲ್ಲ ಅಂತಂತ ಇದ್ದು ಇತ್ಕೊಂಡು ನಮ್ ಕನ್ನಡ ಬಗ್ಗೆ ಮಾತಾಡ್ಬೇಕಂದ್ರೆ ಅದೊಂದ ಇದೇ ಬೇರೆ ಬಿಡಿ
ಹೌದೌದು ನೀವು ತುಂಬಾ ತಿಳಿದುಕೊಂಡಿರಿ ೀರಾ ಎಂದು ನನಗೆ ತಿಳಿದಿದೆ ನಾವು ಕನ್ನಡ ಭಾಷೆನ್ನು ಉಳಿಸುದು ಎಷ್ಟು ಮುಖ್ಯ ಗೊತ್ತಾ. ಈಗಿನ ದೊಡ್ಡ ದೊಡ್ಡ ನಗರಗಳಲ್ಲಿ. ಕನ್ನಡವನ್ನೇ ಮರೆತಿದ್ದಾರೆ ಇಲ್ಲ ಕನ್ನಡ ಬಂದರೂ ಮಾತ. ಮಾತಡುತ್ತಿಲ್ಲ ನಟಿಸುತ್ತಿದ್ದಾರೆ ಕನ್ನಡ ಬರುವುದಿಲ್ಲವೆಂದು. ಇದಕ್ಕೆ ನೀವೇನ್ ಹೇಳುತ್ತೀರಾ.
ಏನ್ ಹೇಳಿದ್ದೀರಿ ಇನ್ನೊಂದ್ ಸಲ ಹೇಳಿ. ಕನ್ನಡ ಭಾಷೆಯನ್ನು ಉಳಿಸುವುದು ಯಾಕ ಮುಖ್ಯ. ಭಾಷೆಯೇ ನಮ್ಮ ಗುರಿತು. ಭಾಷೆಯೇ ಉಳಿಸಿದರೆ ಸಂಸ್ಕೃತಿಯೇ ಉ ಉಳಿಯುತ್ತದೆ ಭಾಷೆನೇಳಿಸ. ಇದು ಒಂದು ಕ್ವಶನ್ ಕೇಳಳ್ತೀರಲ್ಲ ನಿವು್ ನೆಲ್ ತಗೊಂಡ್ ತಳ ಬಡ್ಕೊಬೇಕಾಗಿದೆ ಭಾಷೆ ನಮ್ಮ.
ನಾನು ಕೇಳಿದೆ ನಿಮ್ಮ ಅನನಿಸಿಕೆ. ಕೆ ಅಭಿಪ್ರಾಯವೇನೆಂದು ಕರ್ನಾಟಕದ ಜನರು ಯಾವ ಗುಣಗಳಿಗೆಸ. ಹೆಸರುವಾಸಿಯಾಗಿದ್ದಾರೆ ಗೊತ್ತಾ ನಿಮಗೆ.
ಹಾ ಗೊತ್ತು ಪ್ರಾಮಾಣಿಕತೆಯ. ಹ ಅತಿಥ ಆತಿಥ್ಯ ಸಹನೆ ಪ್ರೀತಿ. ತಿ ಮತ್ತು ಗಿರಿಯ ಹಿರಿಯರಿಗೆ ಗೌರವ ಕೊಡುವುದು ಗುಣಗಳಿಗೆ. ಸಿರಿವಾಸಿಯಗಿರುವುದು ಗು ಅಂದ್ರೆ ಹಿರಿಯರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳುವುದು.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
ಿನೇ ಬೇಕ ಒಂದು ಏನಂತಾರೆ.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
ಏನ್ ಕಲಿಲಿಲ್ಲ ಅಂದ್ರೆ ಕಳ ವಿದ್ಯ ವಿನಯ ಏನ್ ಅಂತಾರ. ನತ್ಯ ಮೇಲ ವಿನಯ ವಿನಯ ಮೇಲ ಅಂತಾರ ನೋಡ. ಅದ್ರಲ್ಲಿ ವಿನಯನೇ ಮೇಲ್ ಅಂತ ಹೇಳಕ್ ಇಷ್ಟ ಪಡ್ತೀನ ವಿದ್ಯ ಕಲಿತ ವಿನಯ ಅಂದ್ರೆ ಎಲ್ಲರಿಗೂ. ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಅದೊಂದ ಏನ. ಅಂತಾರಲ್ಲಲ್ಲ ಗೌರವ ಕೊಡುವುದು ಎಲ್ಲಾರೂ ನೋಡಿ.
ನಮಗೆ ವಿದ್ಯೆಗಿಂತ ಮೊದಲು ನಮಗೆ ಗೌರವ. ಒಬ್ಬರಿಗೆ ಹೇಗೆ ಗೌರವ ಕೊಡಬೇಕು ಒಬ್ಬರನ್ನು ಹೇಗೆ ನಾವು ಆ. ನಿತ್ಯ ಮಾಡಬೇಕು ನಮ್ಮ ಪ್ರಾಮಾಣಿಕತೆ ಎಷ್ಟ. ದೆ ಸಹಾನೆ ನಾವು ಹೇಗೆ ಒಬ್ರಿಗೆ ಪ್ರೀತಿ ತೋರಿಸ್ತೀವಿ. ಅಪ್ಪ ಅಮ್ಮನೆಗೆ ಸ್ನೇಹಿತರಿಗೆ ನಮ್ಮ. ಜೊತೆಗಾರರಿಗೆ ಅದು ತುಂಬಾ ಜೀವನದಲ್ಲಿ ಮುಖ್ಯವಾಗುತ್ತೆ. ಅತಿಥಿ ಮನೆಗೆ ಬಂದರೆ ನಮ್ಮ ಜನರು ಹೇಗೆ ಸ್ವಾಗ ಸ್ವಾಗತಿಸ. ತಾರೆ .
ನಮ್ಮ ಜನರು ತುಂಬಾ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಪ್ರೀತಿಯಿಂದ ಊಟ ನೀಡುತ್ತ. ತಾರೆ ಗೌರವದಿಂದ ಮಾತಾಡಿಸುತ್ತ. ಸರಿ ಹೇಗಿದೀಯಾ ಏನು ಯಾವಾಗ ಬಂದಿ ಊಟ ತಿನ್ನು. ಊಟ ತಿಂದು ಯಾ. ಇಲ್ಲಿ ಹೆಂಗ ಅಲ್ಲಿಂದ ಇಲ್ಲಿ ಬಂದೆ ಆ ಹೆಂಗಾರೆ ಮನೆಯ. ಎಲ್ಲಾ ನಿಮ್ ಮನೆಯವರೆಲ್ಲಾ ಹೇಗಿದ್ದಾರೆ ತುಂಬಾ ಹೆಂಗ ಅಂದ್ರೆ ಅಲ್ಲೇ ಮಹಳ ಆಗಿರಬೇಕು. ಅಂತ ಸಂಸ್ಕೃತಿ ಒಂದಿರಂತ ನಮ್ಮ ಕರ್ನಾಟಕ ಇದೆ ಗೊತ್ತಾ ನಿಮಗೆ ಅಂತ. ಪ್ರೀತಿ ಕೊಟ್ಟು ಪ್ರೀತಿ ತಗಂತಾರೆ.
ಅದರಲ್ಲೇ ಮೇಲುಗೈ ಎಂದು ನಾನು ತಿಳಿದಿದ್ದೇನೆ. ಇಂದು ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡ ಗುಣ ಹೊಂದಿದೆ ಅಂತ ನನ್ಗ ಅನ್ನಿಸುತ್ತೆ. ಆಗಾಗ ನಮ್ಮ ಸಂಸ್ಕೃತಿ. ಮೇಲೆ ನಮ್ಗೆ ತುಂಬಾ ಅಪಾರ ಗೌರವ ಇದೆ ನಾವು ಕನ್ನಡ ಭಾಷೆನು ಇನ್ನು ಹೆ. ಹೆಚ್ಚು ಮಾತನಾಡಬೇಕೆಂದು ನಾನು ಅನ್ಕೋತೀನಿ
ಹಾ ಹೌದೌದು ಹೌದು ಅತಿಿ ವಿಯನ್ನು ದೇವರಂತೆ ಕಾಣುವುದೇ ನಮ್ಮ ಸಂಪ್ರದಾಯ ಅಲ್ವಾ
ಹೌದು ಕರ್ನಾಟಕದ ಸಾಂಪ್ರದಾಯಿಕ ಹುಡುಗೆ ಬಗ್ಗೆ ಹೇಳು
ಹ್ಮ್ ಬರೇ ನಾನೇ ಹೇಳುವುದಾಯ್ತು ನೀನು ಹೇಳ ಇುವ ಕರ್ನ್ನಡ ಸಾಂಸ್ಕೃತಿಕ ಉುಡುಗೆ ಬಗ್ಗೆ
ಹೌದಾ ಸರಿ ಪುರುಷರು ಪಂಚೆ ಮತ್ತು ಹಂಗಿ ಧರಿಸುತ್ತಾರೆ ಮಹಿಳೆಯರು ಸೀರೆ ಧರಿಸುತ್ತಾರೆ ಹಬ್ಬಗಳ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಹುಡುಗ ಗುಡುಿಗೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಪುರುಷರು ಪಂಚ ಮತ್ತು ಹಂಗಿಯಲ್ಲಿ ನೋಡೋದಕ್ಕೆ ಎಷ್ಟ ಎಷ್ಟು ಚೆನ್ನಾಗಿ್ ಕಾಣಿಸ್ತಾರೆ ಅಂದ್ರೆ ಹೆಣ್ಣ ಮಕ್ಳಿಗೆ ಸೀರೆನೆೇ ಒಂದು ಆಕರ್ಷಣೆ ಒಲಿಯದೆ ಅವರ ಮೇಲೆ ಅಷ್ಟು ಸುಂದರವಾಗಿ ಕಾಣಿಸ ಸರಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು
ಅದು ನಿಜ ಬಿುಡಿ ಆ ಹೆಣ್ಣು ಮಕ್ಕಳು ಹಾ ಸೀರೆ ಉಟ್ಕೋಣ ಅಂದ ಕ್ಕನೆ ಮಳ್ಳಾಗ ಬಿಿಡ್ತಾರಲ್ವ ಹುಡುಗರೆಲ್ಲಾ ನಿಮೊಂದ್ ಕಳ್ಷನ್ ಇದು ಕೇಳ ಇಿಂದಿನ ಯುವ ಜನರು ಕೂಡ ಸಾಂಪ್ರದಾಯಿಕವಾಗಿ ಉಡುಗಿಯಯನ್ನು ಧರಿಸುತ್ತಾರೆ ನಿಮ್ಮ ಹೆಂಗ್ ಹೇಳ್ತೀರಾ
ಹೌದು ವಿಶೇಷವಾಗಿ ಹಬ್ಬಗಳು ಮತ್ತು ಮದುವೆಗಳು ಮ ಮತ್ತು ಸಾಂ ಸಾಂಸ್ಕೃತಿಕ ಕಾರ್ಯಕ್ರಮಗಳಗಳಲ್ಲಿ ಸಂತೋಷದೆಯಿಂದ ಧರಿಸ ಆದ್ರೆ ದಿನನಿತ್ಯ ಯಾರು ಕೂಡ ಇವಾಗ ಧರಿಸ ಧರಿಸುತ್ತಿಲ್ಲ ಎಲ್ಲರೂ ಕೂಡ ಆಂಗ್ಲರಿಂದ ಇದಾಗಿದ್ದಾರೆ ಕನ್ನಡ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ
ಅದು ನಿಜ ಬಿುಡಿ ಅಂದ್ರೂನು ನಮ್ಮ ನಮ್ಮ ಕರ್ನಾಟಕಲ್ಲ್ದು ಜನತೆಗಳು ಮರ್ತಿಲ್ಲ ಸಂಪ್ರದ ನನ್ನ ಪ್ರಕಾರ ಸಂಸ್ಕೃತಿ ಮರ್ತಿಲ್ಲ ಅದು ಒಂದು ದಲ್ಲಿಯನ್ ಹಂಗಿರ್ಬೇಕು ಅಂತ ಅಲ್ಲಿ ಹಂಗಿರ್ತಾರೆ ಬಟ್ ಅವರ ಸಾಂಪ್ರದಾಯಿಕ ಅವರದುು ಏನಿದೆ ಉಡ ಉಡ ಏನಾದೂ ಉಡಾ ಚಣೆಗಳು ಅದನ್ನ ಮರ್ತಿಲ್ಲ ಅವ್ರವ್ರ ಸಂಪ್ರದಾಯಕ್ಕೆ ಎಲ್ಲಿ ಏನ್ ಇರ್ಬೇಕು ಅದನ್ನ ಮಾಡ್ತಾರೆ ನಾನು ಅದನ್ನ ಒಪ್ತೀನಿ ಅಲ್ವಾ
ಹೌದೌದು ಕರ್ನಾಟಕದ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ಆಹಾರ ವಿಶೇಷತೆ ಇದೆ
ಹಾ ಕೆಲವು ಆಹಾರಗಳ ಹೆಸರು ಹೇಳಿ ನೋಡೋಣ
ರಾಗಿ ಮುದ್ದೆ ಬೇಳೆ ಸಾರು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನವಣೆ ಊಟ. ಮೊಸರನ್ನ ಪುಳಿಯೋಗರೆ. ಬಿಸಿಬೇಳೆ ಭಾತ್ ಕಡುಬು ಹೋಳಿಗೆ ಚಕ್ಕುಲಿ. ಮತ್ತು ಇನ್ನು ಅನೇಕ ಬಗೆಯ ತಿಂಡಿಗಳಿವೆ ನಿಮಗೆ ಗೊತ್ತಾ ಇದರ ಬಗೆಯ.
ಹಾ ನನಗೆ ಈ ಇದ್ರೂ ಬಗ್ಗೆ ಗೊ ತಿಳಿದಿದೆ ಬಟ್ ಸ್ವಲ್ಪ ತಿಳಿದಿದೆ ಅಸ್ಟೇ. ತತಿಳಿದಿಲ್ಲ. ಆ ಕರ್ನಾಟ ಆಹಾರ ಕರ್ನಾಟಕದ ಆಹಾರಗಳು ಆರೋಗ್ಯಕರವಾಗಿರುತ್ತವೆ. ನಿಮ್ಮ ಅನಿಸಿಕೆ.
ನಮ್ಮ ಸಾಂಪ್ರದಾಯಿಕ ಆ ಹಾರ ದೇಕ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತದೆ.
ಹೌದು ಹೌದಾ ಇವೆ ರಾಗಿ ಮುದ್ದೆ ನಮಗೆಲ್ಲ ತುಂಬಾ. ಇದು ಕೂಡ ಶಕ್ತಿ ಕೊಡುತ್ತದೆ ಅಲ್ವಾ ಶಕ್ತಿ ಒಂದುವು ಒಂದು. ತುಂಬಾ ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ.
ಹೌದೌದು ಗ್ರಾಮೀಣ ಜೀವನದ ಬಗ್ಗೆ ನಿಂಗೆ ಏನ್ ಅನಿಸುತ್ತದೆ.
ಗ್ರಾಮೀಣಗಳೇ ಕರ್ನಾಟಕದ ಸಂಸ್ಕೃತಿಯ ಹೃದಯ ಸಂಸ್ಕೃತಿಯ. ಕನ ಒಂದು ಹೃದಯ ಅದು ಅಲ್ಲಿ ಇಂದಿನ ಅನೇಕ ಸಾಂಪ್ರದಾಯಕ ಸಾಪ್ರದಾಯಕ ಜೀವಂತವಾಗಿದೆ ಇಂದಿಗೂ ಸಾಂಪ್ರದಾಯಿಕವಾಗಿ ಜೀವಂತವಾಗಿ ಇರುವುದೇ ಹಳ್ಳಿಗಳಲ್ಲಿ. ಸಿಟಿಗಳಲ್ಲೆಲ್ಲ ಇರೋ ಸಾಧ್ಯನೇ ಇಲ್ಲ ನನಗ ಅನಸಿದ ಪ್ರಕಾರ ಹಳ್ಳಿಗಳೇ ಏನ. ಏನು ಅಂತಾರಲ್ಲ ಒಂದು ಇಂದಿನ ಹಳ್ಳಿಗಳೇ ಒಂದು ಏನೋ ಅಂತಾರಪ್ಪ ನನ್ ಮರ್ತೋಗಿದ್ದೀನಿ. ಒಂದ್ ದೊಡ್ಡ ಇದಾಗ ಸಾಧ್ಯನ. ಬಟ್ ಈಗಿನ ಜನರು ಏನ್ ಮಾಡ್ತಾರ ಅಂದ್ರೆ ಇವರೆಲ್ಲಾ ಮಂತ್ರಿಗಳೆಲ್ಲ. ಫಸ್ಟ್ ಸಿಟಿ ಗಳನ್ನು ಉದ್ಧಾರ ಮಾಡಕ್ ಹೊಯ್ತರ. ಬಟ್ ಜೀವಂತಗರುವ ಸಾಂಪ್ರದಾಯಿಕಗಳು ಏನೇ ಆಗ್ಲಿ ಒಂದೊಂದು. ಹಳ್ಳಿಗಳಲ್ಲಿ ಉಳಿದಿದೆ ಅದನ್ನ ಯಾರು ಕೇಳ್ತಿಲ್ಲ ಬಟ್ ಸಾಂಪ್ರದಾಯಿಕ ಎಲ್ಲ ಇದೆ ಬಟ್ ಅಲ್ಲಿ. ಪರಿಸ್ಥಿತಂದ ಸರಿ ಇಲ್ಲ ಬಟ್ ಆ ಕಲ್ಚರ್ ಆ ಸಂಪ್ರದಾಯಕ್ಕೆ ಯಾವತ್ತೂ. ಅಲ್ಲಿನೇ ಇರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು.
ಹೌದೌದು ಬೆಳಿಗ್ಗೆ ಗ್ರಾಮದ.. ದಲ್ಲಿ ಕಾಣುವ ದೃಶ್ಯ ತುಂಬಾ ಸುಂದರವಾಗುತ್ತದೆ. ಆ ಮಂಜು ಕವಿದಿರೋ ವಾತಾವರಣ ಆ ಮರಗಳನ್ನ ನೋಡ್ತಾ ಇದ್ರೆ. ಕಣ್ಣಿಗೆ ಆನಂದ ಅನಿಸುತ್ತದೆ ನಾವು ನಗರದಲ್ಲಿ ಎಷ್ಟು ದುಡ್ಡು ಕೊಟ್ಟರು. ಒಂದು ದೃಶ್ಯ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಜಾಸ್ತಿ ಹಳ್ಳಿಗಳಲ್ಲಿ ಹೋಗಕ್ಕೆ ಇದ ಮಾಡ್ಬೇಕು ಅಕ್ಕಿಗಳ ಚಿಲುಪಿಲಿ. ಎಲ್ಲ ಪ್ರಶಾಂತವಾಗಿರುತ್ತೆ ಅಲ್ಲಿಂದ ತೋಟಗಳಗ್ ಹೋಗ್ತಿದ್ರೆ ಏನೋ ಆನಂದ ಅನಿಸುತ್ತದೆ.
ಹೌದೌದು ಅಕ್ಕಿಗಳ. ಕಲಾವರ ಮತ್ತು ಹೊಲಗಳಿಗೆ ಹೋಗುವ ರೈತರು ದೇವಾಲಯಕ್ಕೆ ದೇವಾಲಯ ಗಂಟೆ ಧ್ವನಿ. ಮತ್ತು ತಂಪಾದ ಗಾಳು ಗಾಳಿಯು ಮನಸ್ಸಿಗೆ ನೆಮ್ಮದಿ ನೀಡುತ್ತಲ್ವ ಇಲ್ಲ. ಅಂದ್ರೆ ಹಳ್ಳಿಗಳಲ್ಲಿ ಎದ್ರೆ ಸಾಕು ಒಬ್ಬೊಬ್ಬ. ಒಬ್ರು ಕೆಲ್ಸ ಒಂಥರ ಪ್ರಶಾಂತವಾಗಿರುತ್ತೆ ಆ ಗಡಿ. ಆ ದೇವರ ಗುಡಿಯಲ್ಲಿ ಸಾಂಗ್ ಬರ್ತಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ.
ಹೌದೌದು.
ಹಾಡುಗಳು.
ನೀವು ಆಡಿದ್ದೀರಾ ಹೋಗಿ ಅಲ್ಲಿ ಅವಾಗ.
ಇಯೇ ಅದುದ. ಇರ್ತಾರಲ್ಲ ಆಡೋರು ಅವ್ರು ಆಡ್ತಾರ ನಾವೆಲ್ಲ ಆಡಿಲ್ಲ ಕೇಳದ.
ತುಂಬಾ ಸಂತೋಷವಾಗುತ್ತದೆ.
ಏನ್ಲ್ಲ ದೇವ್ರ ಎದ್ ಬಿಿಡ್ತಾರ ಗುಡಿ.
ಕಳಿಸಬಹುದು ನನ್ನ ಪ್ರಕಾರ.
ಇಲ್ಲ ಇಲ್ಲ ಏನಿಲ್ಲ ನಿಮ ಪ್ರಕಾರ ಎಲ್ಲ ಮಣ್ಣ ಇಲ್ಲ ಬರಲ್ಲ ದೇವರಾಜ್. ಎ ಎ ರೈತರ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳ್ತಿದ್ದೆ.
ನಿನಗ್ ಯಾಕೋ ಈಗ ನಿದ್ದೆ ಬರ್ತಿದೆ ನಾವು ನಾಳೆ ಮಾತನಾಡೋಣವೇ.
ಹಾ ಆಯ್ತು ರೈತರ ಬಗ್ಗೆ ನಾವು ಮುಂದುವರಿಸೋಣ. ಪಕ್ ನಾಳೆ ಆಯ್ತಾ ಮರಿಬೇಡಿ.
ನಿಮ್ಮ ಇದ್ರಂತೆ ಆಗಲಿ.
ಯಾಕಂದ್ರೆ ರೈತರ ಬಗ್ಗೆ ಮಾತಾಡ್ಬೇಕು ನಾವು ಒಂದು ರೈತರ ಮಕ್ಕಳಾಗಿ ಒಂದು ಇದ್ರ ಬಗ್ಗೆ ಮಾತ ತಡಾಕ್ ಇಷ್ಟಪಡ್ತೀನಿ ಅದ ಹೇಳ ಬಾಯಿ ಗೇಳತಿ ನಡಿ ಸಾಕ.
ಹಾಯ್ತ